ಸ ಹಲೋ
ಅದು ಅದು ರಾತ್ರಿ ಬಂತ ರ ನಾ ರಕ್ತ ಬಿಡಿದೆ ಹಲೋ
ಹ ಅದೇ ಅವಾಗ ಬರ್ತ ತ್ತ ಹಲೋ
ಕತ್ರಿ ಕಷಯತಲ್ಲ
ಹಾ ಕೇಳ್ತದ ಕೇಳ್ತದ
ಹಾ
ಹಲೋ
ಹಲೋ ಹಲೋ
ಅಲೋ
ಕತಲ್ಲ ಹೌ ಹ
ಹಲೋ
ಹ ಮೂರು ವಲ ಹಲೋ
ಕೇಳತ್ ಇಲ್ಲ
ಕೆಸ ಕೆತಾವ
ಮಾತಡುವ ಮರೆ ಕಲ್ ರರಿಜೆಕ್ಟ್ ಅತ ಮತ್ತ
ಅಲ್ಲಾ ನೀ ಎಲ್ಲ ಗತ್ತ ನ ಕತದ ನೀವ ಮಾಡತರಿ
ಮಾ ನ ಮಾತಾಡು ಕಾಲ್ ರಿಜೆಕ್ಟ್ ಆಗಿ ಓ್ತದ್ ನೋಡಿ ಇಲ್ಲೊಂದ್ರ
ಹ್ಮ್ ಹ್ಮ್
ಮಾತಾಡಲು ಬ ಬೇ ರಜಕ್ಟ್ ಮಾಡ್ತಾರ ಅವ್ರು ನಿನ್ನೆ ಒ್ನ್ ಹೆಚ್ಚಿನಿ ಮಧ್ಯಾಹ್ನ ಸಂಜೆ ಅಂಗಡಿ ಮು ತಡೆ ಅಂತೇಳಿ ಒ ಒಂದ್ ನಿಮಿಷ ನಿಂತಾನ ಆಯ್ತ ಅದಕ್
ಸ್ವಲ್ಪ ನಿ ಬ್ಯಾಗ ಬ್ಯಾಗ ಹಾಕೊಂಡ ಹ ಅಲ್ಲಿ ಇಡು
ಹಣ ನೀ ನೀ ಸಂಸಾರ ಮಾಡುವಡ ಮಾತ್ ತದ
ಏ ಆಯ್ತಾ ಎಲ್ಲ ಬಯಸ
ಅದ್ ಹಚ್ಚಿದ್ರನ ಹಚ್ಲಾರಂಗ ನೋ್ರ ಮತ್ತಗಡಿ ಲ್ಲ ಈಗ ಟೈಮನ್ ಕೊಟ್ಟಂಗ ಕಡೆ ಕೆಲ್ಸ ಆಗದನ್ನ ಆಗಲ್ಲ ಫ್ರೆಶ್ ಆಗ ನಿನ್ನೆಫೋನ್ ಹಚ್ಚಿ ನೀ
ಹಾ ಎತ್ತಲ್ಲಣ ಜಲ್ದಿ
ಹಾ
ಎತ್ರೋ ಜು
ಅದೇ ನಿನ್ನೆ ಹಾಕಿನಿ ಏನ್ ಮಾಡ್ತಾನೆ ಅಂದನ್ ಮಾತಾಡ್ತಾನನ್ ಇಷ್ಟತೇನೆ
ಹ್ಮ ಹ್ಮ್ ಹ್ಮ್ ಊಟ
ಆ
ಊಟ ಊಟಾ
ಊಟ ಇಲ್ಲ ಏನಿಲ್ಲ ಮಾಡಬೇಕು ಈಗ
ಇಲ್ಲಿ ಹೊಲ್ದಾಗೆ
ಈಗ್ ಬನ್ನಿ ನನ ಶಿವ ಶಿವ
ಹೊಲಕ
ಹ್ಮ
ಹ್ಮ್ ಹ್ಮ್
ಹ
ಮಳೆ ಬಂದಿಲ್ಲ
ಎ ಮೂರ್ಗಾಯ
ಬರೋಂತ
ಇಲ್ಲ ಬಂದಿಲ್ಲ
ಹ್ಮ್ ಹ್ಮ್
ನೀವ ಕೇಳಿಲ್ಲ ನಿಮ್ಮ್ ಮನ್ಯಾಯಗ್
ನಿನ್ ಹೆಚ್ಚಿದ್ರ ಅದೇಏನ ಅಷ್ಟೇ ಗುಡು ಮಿನ್ಚದ ಆದ ಇನ ಬಂದಿಲ್ಲ ಅಂದ್ರ
ಆ ಮಳೆ ಇಲ ಏನೆಲ್ಲ
ಹ್ಮ್ ಹ್ಮ್
ಮಳ ಮೆ
ಹ್ಮ್ ಹ್ಮ್
ಮಳೆ ಬಂದ್ರೆ ಎಲ ತಪ್ತವ್ ಕೆಲ್ಸ ಏನಾನಾ ನಂದು ತಿರಿಗಡೆ ಪರಸ್ ಎ ಮದೇವ್ ಇದೇನು ಬರಲ್ಲ ನಾವೇನು ದಿವರ್ಸ್ ಬೆಳಿ ಬೆಳೆಯಲ್ಲ
ಹ್ಮ್ ಯಾವ್ ಬರ್ತದ ನೀವು
ಬರ್ತ
ಏನಾತೋ ಮಾರಾಯ
ಬರ್ತ ಬರುತೆ.
ಹ್ಮ್ ನಿಲ್ ಬೆಲೆ ಬರ್ತದ್ ನೋಡದು. ಹಾ ಹೇಲ್ಯೂರ್ ಬ ಅಲ್ಲರ್ ಕ ಮೇಲ್ ಮೇಲೆ ಬರ್ತದದು ಬರ್ತದ್ ಬರ್ತದೆ.
ನಿನ್ನಿವಸ.
ಅಲ್ಲಿ ಅಲ್ಲ.
ಹ್ಮ್. .
ಏ ನ್ ಬಂದಿಲ್ಲಿನ್.
ಸ್ಟೋಲಿಲಿಯ ಇರೊಂಡ್ ಈ ಹ್ಮ್ ಪಾಡೆಗದ.
ನಾ ಇಂಗೆ. ಎಲ್ಲಿ ಮಲ್ಕ್ ದಿನ್ನ.
ನಾಳೇಅಂಗ. ಹ್ಮ್. ಸೆರೆ ಗುಚ್ಚಿ ಕ್ಯಾಸರ .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
ಲೇಜ್ಗ್ ಹೋಗಿದ್ದೇನ್ ಅಗಳೆ.
ಅಲ್ಲಿಂದ ಕಾಲೇಜಗನ್ ನೆಚ್ತೆ ಗೇಮ್ ವಲ್ಲೀಕ್ರಿಮ್.
ಏ ಕಟ್ ಮಾಡೆನಂದ್ರೆ ಇಂದಗಡೆ ಕಾಲೇಜಿಸಿಕ್ಕಿ ಹೋಗಿರ್ಬೇಕ್ ಇನ್ನ ಬಂದಿಲ್ಲ ಅನ್ಕಡ್ಯಾರ್ ಪ್ರಷಗನಚ್ಬೇಕ್ ಮಾಡಿದೇ ನೀನೇನ್ ತಿಲ್ಲ. ಪ್ರಶೀಲಿನ್ ಎತ್ಬೇಕ್ ನಾ ಕರ್ತಾನೆ ಕಾಲೇಜ್ ಲೆಗಿರಮನ್ ಕಂಡೆ ಇಲ್ಲಾ ಅಂದ್ರೆ.
ಹ್ಮ್ ಹ್ಮ್ ಹ್ಮ್.
ಹಾದಿಕ್ಕೆ ಸೋಮುವಾರ್ ಇರದ . ನಾನೇ ಫೋನ್ ಹಚ್ಚಿ ಹಚ್ಚಿ ಯಾಪಿಗ್ ಮಾಡು ಮಾಡು ಅನಂಗ್ ಆಗ್ಯಾದ್ ಅವ್ನಿಗೆ. ಏ ಹಹ್ ಹ್ ನಾನ್ಸೆ ನಂದೇ ಆಚಿದ್ದಕ್ ಅಗೇದದು. ಕಿರ್ಯಗ್ ಅಚಿನಿ ಕಿರ್ಯನ. ತೂ ಈಗ ಚಂತು ಆಮ್ಯಾಗ ಅಂತಾನ ಆಯ್ತ್ ಓಲಿ ಬುಡುಪಾಕೆ ಕೇಳಿದಾಗಾ. ಮತ್ಲಕ್ಕ ಇಲ್ಲ ಬಿುಡು ಅಂತ ನಂಗ ಆಯ್ತಾ ಆಟ ಆಕ
ಹ ಹ್ಮ ವಿಷ್ಣು ನಿನು
ನಾನೂವ
ನ ಹಾ ಹೇಳು
ಕರವು
ನಮ್ಮ
ಉಳಕಿದ್ದುಪ್ಪ ಪ್ರೊಸೆಸಿಂಗ್ದಾಗ ಒ ನಾಲ್ಕನೂರು
ಇ ನಾ ಸಂಂಬ್ರನು
ಹಾ ನಿಂದು ನಾಳೆ ನಾಡುದ್ ತೋರ್ಸ್ ನೋಡ ಮತ್ತೆ ಪ್ರೊಸೆಸಿಂಗ್ ತೋರ್ಸ್ ಆ ಕಡೆ ಒಂದು್ ದಿನ ಊಟನ್ ಬರ್ತವ
ಹ್ಮ್ ಹ
ಹ್ಮ್ ಎಲ್ಲಾ ಇವತ್ತು ವರ್ಷದ ತೋರ್ಸ್ತೆ ಪ್ರಶಸ್ತಿ ಸಿಂಗ್ ಎಲ್ಲ ನಾಳೆ ತೋರ್ಸ್ ಅದೇ ಇವತ್ತಲ್ಲಾ ನಾಳೆ ತೋರಿಸತ ಇವತೆ ಕಾಲ್ ಕಂಪ್ಲೀಟ್ ಮಾಡಿಬಿಡು ತೋರುಸ್ತೆ ನಾಳೆ
ಹ್ಮ್
ಅ ಅವ್ವ ಅದೇನು ಯ ಅವ್ರಿಗೆ ಹಚ್ಬೇಕ್ ಇವ್ರಗ್ ಹಚ್ಬೇಕಂತಿಲ್ಲ ಒಬ್ರ ಜೊತೆ ಮಾತಾಡಿದ್ರ ಈಗ ನಡೀತದಾ ಯಾರ್ ಜೊತೆ ಮಾತಾಡಿದ್ರು ನಡೀತ ಹ್ಮ್ ಮತ್ತ ಮಾತಾಡ್ಬೇಕು ಮಾತಾಡ್ ಅದಏನು ಸಿಕ್ಕಂಗ ಮಾತಾಡ್ಬಾರ್ದು
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ ನಿನ್ನ ಈ ಒಂದ್ ನಿಮಿಷ ಮೂವಂದ್ ನಿಮಿಷದಕ್ಕ ಒಂದ್ ನಲ್ವ ಸೆಕೆಂಡ್ಗೆ ನಿನ್ಂತ ಬಸ್ ಕೈ ಕೊಟ್ಟಿದ್ದ ನೀ ಯಾವತ್ತು ಒಂದು ಪೋ ನಾ ಗಾಡಿ ಮ್ಯಾಗ ಹೊಂಟಾಗ ನೀ ಯಾರ್ ಜೊತೆಗೆ ಮಾತಾಡಿದ ಅಲ್ಲ
ಹ್ಮ್
ನ್ ಅಕ್ಕರ ಮನೆಗ್ ಹೊಂಟೆ ನೆನ್ನೆಲ್ಲ ಊಗ್ ಹೋಗಾಗ
ಹ್ಮ್ ಹ್ಮ್ ಹ್ಮ್
ಅದ ಕಾಲ್ ನಿಂದ ರಿಜೆಕ್ಟ್ ಆಗಿರ್ತದ ನೋಡು ಆದ್ರೆ ಅದು
ಹೌದು ಎಟಗ ವ ಇ
ಅವ ಅವತ್. ಮಾತಾಡ್ಲಿಲ್ಲ ಅವತ್ತ ಒಂದು ಮಾತಾಡ್ಲಿಲ್ಲ ಇನ್ನೊಂದ ಕಾಲ್ ಏನು ಅವತ್ತ ಏನ ಅಂಜಿನಿ ಏನು ಮಾತಾಡೋ ಟೈಮಿಗೆ.
ಹ್ಮ್ ಹ್ಮ್ ಅವಳ ಬರಚೇತ್ರ ಪನ. ಬೀರ್ತ ಫೋನ್ ಅದಕ್ಕೆ ಎತ್ಲೆ ಬೆಳದೀನಿ ನಗ.
ಆಯ್ತಾ ಅದ ಒಂದು್ ಅ ಒಂದು.
ಹ್ಮ್ಮ.
ನಿಮ್ಗೆ ಅವ ಒಂದ ಕಡುಗ ಮಾಡಿ ಇಟ್ಟಲ್ಲ ಮನ್ನೆ ಒಂದಡ.
ಹ್ಮ್ ಹ್ಮ್.
ಚ ಎದರಿಕ ಉಂಟಾವ. ಪರವೇ ಮೂವತ್ ಕಲ್ವ ಔಷ ದೇ ಔಷ ತಗೊಂಡ್ ಸುಮ್ ಕೊಡು. ಕೊಂಡ ನಾ ಮಾಡಿದ್ರ. ನೀವು್ ನೋಡಿದ್ರು ಒಂದು ಒಂದ್ ಕೈ. ಕೊಡ್ಲತ.
ಹ್ಮ್ಮ.
ಮುಂದ ಬರೋದನಿಲ್ಲ ಅವ್ರುಗ್ ಹೇಳಕ್ಕಾಗಲ್ಲ ಯಾವಾಗ ಬಂದ್ ಮಾಡಿತಾರ ಮಾಡ್ತಾರ ಅದಕ್ಕೆ ಪಟ ಪಟ ಮಾಡಿಕ. ಯಾಕಂದ್ರೆ ಈಗ ಜಿಗ್ಗಿ ಜನ ಮಾಡ್ಲಾತರಲ್ಲ ಯಾಪು. ಪಬ್ಲಿಷ್ ಆಗಿರ್ತದ ಆಯ್ತು ಹೇಳಕ್ ಆಗಲ್ಲ ಬಂದ್ ಮಾಡಿದ್ರ ಮಾಡ್ತಾರ.
ಹ್ಮ್ ಹ್ಮ ಹ್ಮ.
ಅದಕ್ಕೆ ಒಂದ ಎರಡು. ಇದನ್ನ ಎಲಟ್ಟು ಬಿುಟ್ಟಿಗೆ ಸಾದೆ ಮಾಡಿ. ಕ ಸಿಿ ಪ್ರೊಸೆಸಿಂಗ್. ಕಾವ ಬಿರುತವಾ.
ಹ್ಮ್.
ಕೂಡೋದೆ ಕಾಲ್. ಮುಗಿಸಬಿಡುವ ಪಠ ಪಠ ಇಲ್ಲಾಂದ್ರೆ ಮತ್ತ ಹೈರಾಣ. ಹ. ಖರ್ಚಿ ಖರ್ಚಿಗ ಆ. ಇಲ್ಲಾಂದ್ರೆ ಅದನ್ನ ಆಗಲ್ಲ.
ಹ್ಮ್ಮ್.
ಹ
ಅಷ್ಟೇ ಖರ್ಚಿಗೆದ್ರ ಸಾಕ್ ಕಡೆ.
ಎಲ್ಲ ಸ್ವಪ್ ಸ್ವಲ್ಪ ಆದದು ಅಂದ್ರೆ ಅಲ್ಲ ಒಂದ್ ಮೂರ್. ಸರ್ ಅದ್ರ ಇನ್ನೊಂದ್ ಸಾರ್. ಮನೆಗೆಸ್ಕೊಂಡು ಟ್ರಿಪ್ಪಿಗೆ ಹೋಗ್ಬೋದಲ್ಲ ಅಂತ. ಹಂಗಾರ ಆದರುೂ ಪಾಡ.
ಹ್ಮ್ಮ್.
ಮ್ಮ ಹ ಇಟಟ್ಟಿಗೆ ಆತಿದ್ದುವು ನೋಡ್ಲಿೇ ನೀನು ಕಾಲ್ ನಿನ್ನೆ ನಿನ್ನೆನ್ ಹಚ್ಚಿ
ಹ್ಮ್ ನಿನ್ನಿಲ್ಲ ಮಂದಿಲ್ಲ
ಹಾ ನಾನು ನ್ ಆ್ತಿದ್ದು ನೀನುನ್ ಆತಿದು ನೀ ಅಂತ ಹಲಿಲ್ಲ ನನ ನೀ ಕಾಲಿರ್ ಾಗಲ ಫೋನೇ ಹಚ್ಚಿಲ್ಲ ಅಂದ ಮ್ಯಾಗ ನಾ ಹೆಂಗ ಹಚ್ಚಿಲ್ಲ ಹೇಳ. ನೀ ಕಾಯ ಬ ಬಿಜಿ ಇರತ ಅಂತ
ನಿನ್ನಿ ಮನೆಿ ಸಳೆ್ದೆ ನಾನು
ಅಲ್ಲ ನೀ ಬ್ಯುಸಿ ಇರ್ತಿದೇನ ಅಂತ ನಾ ಇದು ಮಾಡಿದೆ ಇಲ್ಲಾಂದ್ರ ನಾ ಹಾ
ಹಾಲಿಿಯರತ್ನ ಬುಧವಾರ ಗು ಊರ್ನ ಬರ್ಬ ಬರ್
ಏನ್ ಕಾಲೇಜಿಗೆ ಬರ್ತೆೇನಾ
ಹ್ಮ್ ಹ್ಮ್ ಸಮ್ರ ಮಂಗಗಳ ಜಸ್ತಿ ಇರ್ತಾವ ಬಟ್ ಇಂಪಾರ್ಟೆಂಟ್ ಇರ್ಲವು
ಹ ಇದನ್ನು ಆಫ್ ಡೇ ಅಲ್ಲ ಇವತ್ತಿನ
ಇಲ್ಲ ಇವತ್ತು ಫಲ್ ಡೇ ಆದ ಇವತ್ತು
ಇವತ್ತು ಅಂದ್ರೆ ಈಗ ಹೋಗ್ಬಕ್ ಕನ
ಎರಡು ಗಂಟೆ ಚಲೋತವ
ಹ್ಮ್ ಹ್ಮ್
ಯ ಇದೇನು ರ್ತಿದ್ದೇನೆ್ಮ ಹ್ಮ್ ಇಲ್ಲಿ ಇದ್ದನೆ ಹ್ಮ್
ಒ ಸಂತನು. ಸ ಮುಗಿದ ಅಂತಾನ.
ಎಂಗ ಕಚ್ಚಲ್ಲವಾ
ಹೌದಾ
ಹ್ಮ್
ಹದ ಜನ
ಹ್ಮ್ ಹ್ಮ್
ಆಡವಲ್ಲ ಗೇಮ್ ಅದಕ್ಕೆೇ ಸಂಜೆೆಗೆ ಬರ್ತಾನ
ಹ್ಮ್
ಸಂಜ ಓದದಕ್ಕೆ ಅದು ಪಾರ್ ಪಾ ಕ್ಲಿಯರ್ ಮಾಡ್ಕ ಹಲ್ಲಲ್ಲ
ಹ್ಮ ಹ್ಮ
ಹಾ ಎಲ್ಲ ಕ್ಲಿಯರ್ ಆಗತ್ತ ತನ ಈಗೇನು ನಮ್ಮ ಈ ಕಡಲಿ ನೋಡಲ್ಲ ಗಡಿ ಆಯ್ತ ಎಕ್ಸಾಮ್ ಮುಗದು ಒಂದ ಯ್ತ್ ಮುಂದೆಲ್ಲಿ ಸಂಜೆ ಬರ್ತಾವ ಫೋನ್ ತೊಡ ಬಾ ನ್ಲೈನ್
ನಪ್ಪಲ ಹ್ಮ್ಮ್.
ಹ
ಹ್ಮ್ ಮತ್ತ
ಯಾವಾಗ
ಚಲೋ ಚ ಚ
ಅಚ್ಚಿಲ್ಲ ಫ್ರಷ್
ಇಷ್ಟ ಚನ್ನಯ ಇಷ್ಟ ಅವನ್ಚ್ಚಿಲ್ಲ ಬಟ್ ನಾನನ್ಚ್ಚಿದ್ದ ನನಗೆ
ಹ್ಮ್
ಅವ ವಸ್ತು ನೋಕಾನ
ಹ್ಮ್ ಹ್ಮ್
ಇನ್ನ ಮಲತ ಮಲ್ಲ
ಯಾರ
ಹಾ ಅದ್ಮ ಹ್ಮ್ ಹ್ಮ್ ಹ್ಮ
ಅವನ್ ನಗು ನೂರ ನ ಒಂದ್
ಹ್ಮ್ಮ
ಹ ಹದ್ನೂರ ಮ ನಿಂಗೆಂದ ಅಜೇ ಅಲ್ಲ
ಹ್ಮ್ ಹ್ಮ ಎಲ್ಲ ಬೇರೆ ಹೋಗ ಬೇರೆ
ಇದು ಬೇರೆಾವ್ ಅದಾನ
ಹ್ಮ್
ಹ ಆಯ್ಕೆಂದು ಬೇರೆ ಊರ್ಲಿ ಯ್ರ ಇಬ್ಬ್ರಗು ಒಂದೇ ಊರೇನು
ಆಯ್ತ
ಹ್ಮ್ ಅಂದ ಬೇರೆ ಅದು ಬ ಸಕ ಮಟಲ ಹ
ಹಾ
ಚಿನಿ ಆಕೆಚು ನಾವು ಚಕದ ಮುಂಚೆ
ಹ್ಮ
ಆಯ್ಕೆಚ್ಚಿ ರೊಕ್ಕ ಕಡೆ ಬೆಚ್ಚಿದ್ದ ಮಗ
ಯಾಕಂತೆ
ಹಾ ಕಪ್ಪಲ ಬ ಸಡ್ಲಕ್ಕ ಹ ಆಕಾಶ
ಕುಡಿಯದ ಕಲ್ತಾನೆ ನೀಗೆ ಹ ಸ್ಟೋರಿ ವಜ್ಜೆ ಆಗ್ಲತ್ತ ಅದಕ್ಕೇನು ಹ್ಮ
ಹ ಅವ ಯ ಕುಡತ ರ ಹ
ಅ್ಣ ಆಡ ಹಳ ಯಾರ ಕಣ ಆ ಇಲ್ಲ ನಾನ ಬದುಕದು
ಇಲ್ಲವಾ ಸಿಡದವ ಸ ಮಾಡ್ತನ
ಹ ಅದೇಣ ಬದುಕ ಆಶ ಇಿಲ್ಲ ನೋಣ ನಿನಗ
ಅ
ಅರೆಯಣೋ ನೀ ಯಾ
ಆಯ್ತು ಬೈ ಕಟ್ ಮಾಡ ಕಟ್ ಮಾಡೇಬೇಕಿತ್ತು
ಅಲ್ಲ ಅಣ್ಣ ಸ್ವಪ್ ತಡ ಅಣ್ಣ ಯಾವ್ಯಾಗಚ್ ಕುತ್ ಅಣ್ಣ ಕೆಲ್ಸ ಅದಣ್ಣ ಹಂಗ್ ಮಾಡ್ಬಣ್ಣ ನೀ ತಡಿಬೋ ಅಣ್ಣ ಕಾಲ್ಮಯ ್ರ ಅವರು ರಿಜೆಕ್ಷಣ ಅಂತಂದ್ಬಿಡ್ತಾರ ಅವರು ಏನ ನಾ ಹೆಿಂಗ ಮಾಡಿದ್ರ
ಹ್ಮ್
ಆಯ್ತಾಯಯ್ತ ತೋಣ ಹೋಗ ಕಣ
ಎಲ್ಲಿದನ್ನ ಹ್ಮ್ ಒಗ
ಅದು ಹನ್ನೆರಡು ನಿಮಿಷ ಆಗ ತಾನೇ ಕಟ್ಟ